ಹಲೋ
ಹಲೋ ಕೇಳ್ತದಾವ.
ಹಾ ಕೇಳ್ತವಿ ನೋಡಿ ನಿಮ ನಂದು ಕೇಳ್ತಿದ ಮಾತು.
ಎನ್ ಮಾಡುತ್ತಿದ್ದಿ ಮೇಡಂ ಹ್ಮ್. ಏನ ಇಲ್ ನೋಡ್ರಿ ಸುಮ್ಮ್ನೆ ಕುಂತಿದ್ವಿ ನೀಂಗ ಏನ್ ಮಾಡಾಕತರಿ ಮೇಡಂ.
ಸುಮ್ನೆ ಕುಂತಿದ್ರಾ.
ಹ್ಮ್.
ಯಾಕೆ ಕೆಲ್ಸಕ್ಕೆ ಏನು ಹೋಗಿಲ್ವಾ
ಮತ್ತ ಮನಯಾಗಿದ್ದೆ ಹೊಲ್ಕೋತಿದ್ದಿದ್ದ ದಿನ ಒಂದ ಹತದಿನಿ ದೇವ್ರಿಗೆ ಜೇಂಜಕ್ಕೆ ಊಟ ಊಟ ಮಾಡದಿಲ್ಲ
ಹ್ಮ್ ಹ್ಮ್
ಮಣಿಕೋಳಿ ಅದು ಮಾಡಕಿಿಸ ಸ ಸಕ್ರೆ ಲ್ಸಂಬರಕೋತ ಈಗನ ಸಪ್ಪ ನಿತ್ತುು ಹಡಗ ಚಂಜಿ ಕೊ ಒಂದ ಹೊತ್ತು ಬಿಡತ್ ನೋಡ ಹ
ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ
ನೀವ ಹೇಳಬೇಕ್ರಿ.
ಹ್ಮ ನಂಬಂಲ್ಲಿ ಏನಿಲ್ಲ ನೋಡಿ ನೀವ ಹೇಳ್ರಿ.
ಯಾಕಿಲ್ಲರಿ ಎಲ್ಲ ಇರ್ತಾ ಹೇಳ್ರರಿ ಮೇಡಮ್.
ಏನಿಲ್ಲ ನೋಡಿ ನೀನು ಹೇಳಿ ಏನ್ ಸಮಾಚಾರ ಅಂತೇಳಿ ಹ್ಮ್
ಹ್ಮ್
ಹ್ಮ್
ಮನಂಬ್ರಿ ಮಳೆ ಬಂದ ತಗೋತದ್ರರಿ ಇನ್ನೊಂದ ನಾಲ್ಕನೇ ಆಯ್ತು ಅಂದ ಓಯ್ಬಡ್ತಪ್ಪ ನಳ ನೀರು ಬಳದಕ್ಕ ಹಯತ
ಹೌದಾ
ಹ ಇವತ್ತನ್ ಮಾಡಗ ತಗಳೆ ಬರ್ಸದ ನಮ ೋಸಕ್ಕೆ ಹೋಗಿಪ್ಪ ತಳಕ್ ತಗೊಂಡವಿ ಮತ್ತ ಹೋಗಿಬ ಬಿಡ್ತೆ ಕಟ್ಟ ಹಂಗಾದ್ರೆ ಹೆಂಗ್ರೀ ಮಡ ಮರ
ಹ್ಮ್ ಎಲ್ಲಾ ಕಡೆನೂ ಹಾಗಗೇ ಎಲ್ಲಾ ಕಡೆ ಮಾಡಾಗಿದೇ ಮಳೆ ಬರ್ತಿಲ್ಲ
ಹದರೇ ಮೇಡಮ್ರ
ಹ್ಮ್ ಹೌದ್ ನೋಡಿ
ಹ್ಞೂ ಹ ಹೆಗೆ ನಿಮ್ಮ ಯಜ್ಮನ್ ಏನು ಮಾಡ್ತಾನ ರೀ ಮೇಡಮ್ರ
ನಮ್ಮ್ ಯಜಮಾನ್ ಸುಮ್ ಉಣತದನ್ ಮನ್ಯಕ ಕುುಂದ್ರರ್ತದ ಉಣಸದ್ರಿ
ಏನು ಹೊಲ ಕೆಲಸ ಮುಗಸಿ ಎಣ್ಣೆ ಪುಡಿ
ಏನು ಮಾಡಲ್ ನೋಡ್ರಿ ಅದ ಏನು ಮಾಡದೇ ಇಲ್ಲದನ್ನ ಆಾಳ ಇಚೆ ಮಾಡ್ಸ್ಬೇಕಾ ನ ದುಡ್ಡುಕೊಳ್ಕೊಂಡು
ಹ್ಮ್ ಉಟು
ಸುಮ್ಮನೆ ಉಣ್ಣದ ತಿರ್ಗಡೋದು ಅಷ್ಟೇ ಅದರ್ತ
ಆಯ್ತು ಮಾಡ್ತಾನ ಮಾಡ್ಸ್ತಾನಲ್ರೀ ಹೊಲ್ದಾಗ್ರಂಜಂತ
ಯ ರಚಿಂದ ಮಾಡಸ್ತದದು
ಹ್ಮ್ ಮಾಡ್ತಂತ ತೋ್ರಿ ಅಂದಲ್ಲೇ ಮನ್ಗಳ ಹೊಡ ಚನ್ನ ಪಟಕ್ಕನ ಎಡದುರಂಡ ಕಟ್ಟಿ ಸದಿ ಬೀಜ ಆಗ್ಬಡ ಸ್ವಲ್ ತೋರಿ್ರರಿ ಯಜಮಾಾನರಿ
ಹಂಗ ಮಾಡ್ದನ ದುಡ್ಡು ಕೈಯ್ಯಲ್ಲಿ ಇರಲ್ಲ ಒಂಬಲ್ಲಿ
ಹೌದ್ರಿ ಕರ್ು ಯಾಕ್ ಮಾಡತಾನ ತಿಳ್ಯರ್ದಂಗಗೆ ಅದ ನೋಡ ತೋ್ರರಿ
ಹ್ಮ್ ಹ್ಮ್ ಇಲ್ಲ ಹಗೆಲ್ಲ ಮಾಡ್ತಾನ ಹೊಲ್ಲಾ ಮನಿ ಸಿಸ್ಟಮೆಟಿಕ್ ಎಲ್ಲ ಇಡ್ತಾನ ಸದ ಬರಾಟಗೆ ಇದು ಮಾಡ್ತಾನ
ಹ್ಮ್ ಉಟೀ
ಹ್ಮ್ ಹಂಗೇನಿಲ್ಲ ಸುಮ್ಮ್ನೆ ಒಣ ಕರ್ತು
ಹ್ಮ್ ಒಣಕರ್ತಾನನೆ ಬಾಳದ ದಿಮಾಕ್ ಬಾಳದ
ದಿನಕ್ಕ ದಿನಕ್ ಐನೂರು ಸಾವಿರ ಅಂದ್ರೆ ಅಲ್ಲೇ ಹೋಯ್ತಲ್ಲ
ಹ್ಮ್ ಹೌದ್ರೀ ಮೇಡಮ್
ಹಾ
ನೀವ ಒಂದ್ ರೂಪಾಯಿ ಖರ್ಚು ಮಾಡ್ಲಾರ್ದ್ರೀ ಮೇಡಮ್ರ ಅವರು ಖರ್ಚು ಮಾಡರು ನೋಡ್ರಿ ಹಂಗೈ್ತು
ಹಂಗಗೆರಿೀ ಜೀವ್ನ
ಹ್ಮ್್ಮ
ಹ್ಮ ಇಬ್ರನ ಅಂತ ಇಬ್ಬ್ರನ ಅ ಹ್ಮ ಹೌದ್ ಬಿಡಿ ದಿನಕ ಎಲ್ಲ ದುಡದ್ರ ಒಂದ್ ಏನಂತಾರಲ್ಲ ಒಂದೆರಡ್ ಲಕ್ಷ ತಾ ದೋಣಕರ್ ಎಳಕ್ಷದ್ದಡದ್ರ
ಇಲ್ಕಂದರಿ ಕಡೆ ಅಲ್ಲಿೇ ಮಾಸ್ತರ್ ನೋಕ್ರಿ ಅವ ಇ್ರಗ್ ಅಂಗ್ನಾಳದಾಗ ಅಂತರಿ ನಾವೇ ಬುಡೋ ಕಡೆ ಸುಮ್ಮ್ ಇ ಅಡೆ ಕಲ್ಲಿ ಮಾತ ಕೊಟ್ಟಬಂದ ಅಂತ ಕೆ ಸುಮಧಂಗ ಐತ್ ರೀ ಅ ಮಾಡ
ಹ್ಮ ಎಲ್ಲಿ ಬಿಡಿ ಹಂಗಲ್ಲ ಮನ್ಷ್ಯೆ ದುಡ್ದ ದುಡಿಲಿ ದುಡ್ದ ಒಂದ ಐದ್ ಸಾರ್ ಖರ್ಚು ಮಾಡ್ಲಿ ಎಟ್ಬಿಟ್ಟಾರ ಹ್ಮ್ ಹೌದ್ ಬಿಡಿ ಅವ್ರ ನೌಕರಿ ಮಾಡೋರ್ಿಗೆ ಅವ್ರ ಅದು ಗೊತ್ತಿರುತ್ತೆ
ಹ್ಮ್ ಹದು ಕವರ್ಗಿ ಆಗ್ತಳ ಇಲ್ಲಾಕಲ್ ನೋಡ್ರಿ
ಯಾಾಗಪ್ಪ ಅಪ್ಪ ಯಾರಿಗ ದುಡ್ಡಿನ ಮೇಲೆ ಇವ ಅಲ್ಲೇ ಅವ್ರ ತಂಗಿಯಲ್ಲಿ ತಂಗಿಯನ್ನು ಕೊಟ್ಟಿದಿದ್ದಾರೆ ಅಲ್ಲಿ ಗುಲ್ಬರ್ಗಕ್ಕ ಅಲ್ಲಿ ವರ್ಕ್ ಮಾಡೋದು ಪೊಲೀಸ್ ಡ್ಯೂಟಿ ನೌಕರಿ ಮಾಡ್
ಹ್ನ್ ರೀ
ಹೌದು ಇಪ್ಪತ್ತು ಅವರು ಯಾವಾಗ ಇಪ್ಪತ್ತು ವರ್ಷ ಐತೆ ಇನ್ನು ಗಾಡಿ ಅಷ್ಟ ಹೊಳಿಯಿದೆ ಅದು ತಂದ ಹೊಡಿತಾರ ನೋಡಿ ಗಾಡಿನ ಅದ್ರ ಮೇಾಲ ಕುಂತ್ರ ಎಲ್ಲಾರ ನಾವ ಬೀಳ್ತವನ ನನ್ನಂಗ ಆಗುತ್ತೆ ಸ್ಟಾರ್ಟಿಂಗ್ ಹ ಕಡೆ ಕಡೆ ಈತರ ಬ್ಯಾಲೆನ್ಸ್ ಸಿಗೋದಿಲ್ಲ ಅಂತ ತೊೊಂಡ ಹೊಡಿತರ ಯಾಕ ಒಂದ್ ಲಕ್ಷ ಕೋ ಒಂದ್ ಲಕ್ಷ ಕೋಟಿ ಎರಡು ಲಕ್ಷ ಎಳಕ್ ಸರ್ ಬಿಳಲಕ್ಕ ತಗೋಬೇಕಲ್ಲ ಒಂದ್ ಚೊಲೋ ಗಾಡಿನ ಇಲ್ಲ ನೋಡಿ ತಗೋದಿಲ್ಲ ನೋಡವ್ರು
ಹೌದೌದ್ರಿ
ಹ್ಮ್ ಅದೇ ಒಂದ್ ಲಕ್ಷ ಯಾಕ ಒಂದ್ ಲಕ್ಷ ಇಪ್ಪತ್ತು ಮೂವತ್ ಕೊಟ್ರೆ ಚೆನ್ನಾಗಿರೋ ಗಾಡಿನ ಸಿಗ್ತಾವ ಇಲ್ಲಿ ನಮ ತಮ್ಮನ ಫ್ರೆಂಡ್ ಅಂತ ಹೇಳಿ ಅದನ್ನು ಹುಡುಂದುುದು ಒಂದುಂದು ಲಕ್ಷ ಇಪ್ಪತ್ ಮೂವತ್ ಇರ್ಬಹುದು ಅದುನ್ನು ಚೆನ್ನಾಗಾಗಿದೆ ಗ ನ ತಮ್ಮ ಗಾ ತರ ಇಲ್ಲ ಸೆಂಡ್ ಹ್ಲ್ಲ ಇನ್ನೊಬ್ಬ ಬೀರಪ್ಪ ಅಂತ ತಗೊಂಡಿದ್ದಾನೆ
ಸೆಕಂಡ್ ಹ್ಯಾಂಡ್ ಹೊಸದಂದ ನನ್ರಿ
ಹಾ ಹೊಸದೇ ಹಾ ಆ ಸುಮ್ಮ್ ಆಪರು ತಗೋಬೇಕಲ್ವಾ ಅವ್ರು ಅವರು ಇಲ್ಲ ನೋಡಿ ಹಳಿ ಗಾಡಿ ತೊಂದು ಡ್ಯೂಟಿ ಮಾಡ್ತಾರೆ
ಹೌದೌದು ಬಾಳ ಜಣತನ ಮಾಡ್ತಾರೆ ಮತ್ತೆ ಹಂಗಿದ್ರು
ಹ್ಮ ಇವ ಇದ್ರ ಏನಾರ ಗಾಡಿ ಗೀಟ್ರ ಏನಾರ ಸ್ವಲ್ಪ ಏನಾರ ಅಲ್ಲಿ ಅದಯ್ತು ಗಾಡಿಗೆ ಇದಯ್ತು ಅದು ಸ್ಕೂಲ್ ಲೂಸ್ ಆಯ್ು ಇದು ಲೂಸ್ ಆಯ್ತು ಗಾಡಿ ಏನು ಹಂಗಯ್ತು ಹಿಂಗಯ್ತ ಅಂತೇಳಿ ಮೂರ್ನಾಲ್ಕ ಸರ್ ಹಕಟ್ಟು ಗಾಡಿ ಮಾಡಿಸ್ತಾನೆ ಹ್ಮ ಗಾಡಿ ಮಾಡ್ಸೋದು ಬಟ್ಟಿ ಇರ್ಬೇಕಾದ್ರೆ ಬಟ್ಟೆ ತಗೊಳ್ಳೋದು ಹಂಗ ಮಾಡ್ತಾನ ನೋಡಿ ಏನ ದುಡ್ಡನ್ ವ್ಯಾಲಯಗ್ ಗೊತ್ತಿಲ್ಲ ಇವನಿಗೆ
ಹ್ಮ್ ಇಲ್ ಇಲ್ರಿ ನಾಳೆ ಬರ್ಬಾರ ತಗೋತದ ಏನ್ ಮಾಡ್ತದೆ ಯಾರಿ
ಹ್ಮ್ ಏನ್ ಗೊತ್ತಾಗತ್ತ ಅಲ್ಲ ನಮ್ ಸಣವ ಮೂವತ್ ಸಾವಿರ ರೂಪಾಯಿ ಕೊಟ್ಟು ಬೀಜ ತಂದ ನಾವು ದುಡ್ಡು ಕೊಡ್ಬೇಕಲ್ವಾ ಈಗ
ಹಾ ನ ಕೊಡ್ಬೇಕ್ರೀ ಮಧ್ಯಾಹ್
ಹ್ಮ್ ಇಟ್ಕೊಂಡು ಏನ್ ಮಾಡುದು ಇದ ದಿನ ತಮ್ ಖರ್ಚಿಗೆ ಆಗ್ತಾವ್ರಿ ನಾ ಬೆಳಿ ಬರತನ
ಹ್ಮ್ ಹದ ಮತ್ತತ್ಪ್ಪ ನ್ಾಗಿದ್ದದು ಎಷ್ಟು ಅದಾವ ಅಂದ್ರಲ್ರಿ ಅವ್ದ ಏನೇಏನ್ ಮಾಡಿದ್ನತ್ರ ಮತ್ತತ್ ಏನ್ ಮಾಡಿದಾರೀಪ್ಪತ್ ಸಾವಿರ ಕೊಟ್ಬಿಡ್ ಚಮ್ಮಂದನ್ರಿ ಹತ್ ಸಾವಿರದಾನ
ಇದು ಬಿಡ್ಸಬಂಧಾನ ಬಂಗಾರ ಬಿಡ್ಸಬಂಧ ಾನ ಏನ ಇನ್ನು ಐದ್ ಸಾವಿರ ಕೊಟ್ಟು ಅಲ್ಲಿ ನಾನ್ ಅದೇನ ಇಪ್ಪತ್ತು ಉಳಬೇಕು ಇ ಇಪ್ಪತ್ತರಲ್ಲಿ ಐದ್ ಸಾವಿರ ಕೊಟ್ಟು ನ ಮಾರ್ಸ್ ಕಬ ಆ ಇನ್ನುೂ ಬಂದಿಲ್ಲ ಇ ಗುಲ್ಬರ್ಗ್ ಯೂನಿವರ್ಸಿಟಿಲ್ಲಿ ಐ್ತರ ಬು ಆ ಸರ್ರಿಗೆ ಐದ ಸಾವರ ರೂಪಾಯಿ ಆಗಿದ್ದಾನೆ
ಹಾ
ಇನ್ನು ಹದ್ನೈದ್ರೊಳಗ ಇನ್ನ ಇ ಎಲ್ಲೆಲ್ಲಿ ಹೋಗ್ಯವ ನ ನಾವು ಐದು ಸಾವಿರು ಹ್ಮ್ ಇನ್ನ ಹತ್ ಸ ಉಳ್ದಾವ ಅಂತ ಹೇಳ್ತಾನೆ
ಫನ್ಾಗ ಹತ್ತು ಮನಾಗೊಂದು ಎಪ್ಪತ್ತು
ಎಪ್ಪತ್ತದೋ ಎಂಬತ್ತದೋ ಗೊತ್ತಿಲ್ಲ
ಹ್ಮ್ ಹ್ಮ್
ಹಾ ಎಂಬತ್ ಇದಾವೆ ಅಂತ ಹೇಳ್ತಾನೆ
ಹ್ಮ್ ಹ್ಮ್
ಇಪ್ಪತ್ ಸಾವಿರ ರೂಪಾಯಿ ಹಗೆ ಖರ್ಚು ಮಾಡಿದಾರ ನೋಡಿ ಅವರು ಹ್ಮ್
ಹ್ಮ
ನಾವೇ ಊತ್ರು ಗೊತ್ತಾ ಅವ್ರ ತಾಯಿ ತನಿ ಶಣರು ಹ್ಮ ಇರ್ಲಿ ಬಿಡಿ ಎಲ್ಲರ್ ಲೈಫ ಒಂದೇ ತರ ಇರಲ್ಲಲ್ವ ಕೀತದ ಒಂದಿನ ಬುದ್ದಿ ಬಿಟ್ಟ ಎತದ
ಹ್ಮ ಹೌದ್ರಿ
ಹ್ಮ್
ಇದು ಮಧ್ಯಾಹ್ನ ಸಮಾಚಾರ
ಏನಲ್ ನೋಡ್ರಿ ಚಂಜಿಕ್ ಮದ್ಲಿ ಮಾಡ್ಬೇಕು
ಹ್ಮ್
ಹ್ಮ್ ಮಾಡಬೇಕ್ರಸಬಕಿ
ಹ್ಮ್
ನೀ ಇನ್ ಮಾಡರ್ ಚಜಿಕ
ನಾವು ಮತ್ತತ್ ಅದೇ ಮಾಡ್ಬೇಕಲ್ಲ ಅದಿನೇ ಮಾಡ್ಬೇಕು ನಾವು
ಹ್ಮ್ ನ್ರಿ ನ ಏನೇನ್ ಹಾಕ ಮಾಡ್ತಾರ ಹಾಲ್ ಹಾಕಂತಾರ ಏನ್ರಿಂಗ ಹಿದ
ಮತ್ತತ್ ಹಾಲ್ಕ್ಕಂಡ್ರೇನೆೇ ಹೋಗ್ತಾದಲ್ವಾ ಇಲ್ಲಾ ಅಂದ್ರೆ ಒಣದಂದ್ರೆ ಆದ್ರೆ ಹೋಗೋದಿಲ್ಲ ಅಷ್ಟೊಂದು
ಹ್ಮ್ ಹಓಂಗುದು
ಹ್ಮ್ ಮಾರ್ಲಿ ಹೆಂಗ್ ಮಾಡ್ತಾರ ಗೊತ್ತಿಲ್ಲ ನಮ್ಮಮ್ಮಿಯರು ಮಾಡೋದನ್ನು ನೋಡಿದೀನಿಯ ಆದ್ರೆ ಅಷ್ಟೊಂದ ನನ್ಗೂ ಬರೋದಿಲ್ಲ ನಮ್ಮ್ ಅತ್ತಾರ್ ಮಾಡ್ತಾರೆ ಈ ಮಾತಿ
ಹ್ಮ್ ಹ್ಮ್
ನಮ್ಮ ನಮ್ಮ ಮಮ್ಮಿ ಯಾರ ಮಾಡೋದು್ ನೋಡಿದನಿಮ್ಮದ್ಲಿ ಆ ಫಸ್ಟ್ ಇದು ಚಪಾತಿ ಮಾಡ್ತಾರೆ ದಪ್ಪ ದಪ್ಪ ದಪ್ಪ ಚಪಾತಿ ಮಾಡ್ತಾರೆ ಚಪಾತಿ ಬೇಯ ಅದ್ನ್ನ ಸಣ್ಣಾಗಿ ಇದು ಬೇಸ ಸುಡ್ತಾರೆ ಚಪಾತಿ ಸುಟ್ಟು ಅದನ್ನ ಸಣ್ಣ ಸಣ್ಣಾಗಿ ಪೀಸ್ ಮಾಡ್ತಾರೆ ಮಾಡರಿ ಬೆಲ್ಲ ಅದು ಏನೋ ಏನೋ ಹಾಕ್ತಾರೆ ಊಟಾಣಿ ಬೆಲ್ಲ ನೀವ ಹೆಂಗ್ ಮಾಡೋದು ಮದ್ಲಿ ನಿಮ್ ಕಡಲಿ
ನಾವ್ ಅಷ್ಟ ಇದೇವಿ ನೀವ ಹೇಳಿದ್ರಲ್ಲ ಅದೇ ಶೀಮನೆ ಹ್ಮ್
ಇಲ್ಲ ಸಣ್ಣೋರ ಇದ್ದಾಗ ನೋಡಿದ್ದು ನಾನು ಮಾಡ್ಲಿ ಅಷ್ಟೊಂದು ತಿನ್ನೋದಿಲ್ಲ ನಮ್ಮ್ ಸೈಡ್ ಅಲ್ಲಿ ನಾವು ತಿನ್ನೋದಿಲ್ಲ ಏನ್ರ ಹಬ್ಬ ಇದ್ದಾಗ ಅಷ್ಟೇ ಮಾಡ್ತೀವಿ ಒಂದೊಂದ ಹಬ್ಕ್ ಮಾಡ್ತೀವಿ ಒಂದ ಹಬ್ಕ್ ಮಾಡಲ್ಲ ಹೋಳ್ಗೆ ಮಾಡ್ತೀವಿ ಆದ್ರೆ ನಮ್ಮಲ್ಲಿ ಜಾಸ್ತಿ ಹ್ಮ್ ನಿಮ್ಮಲ್ಲಿ
ನಾವು ಒಳಗಿನೂ ಮಾಡ್ತೀವಿ ಮೊದ್ಲಿನ ಮಾಡ್ತೀವಿ ಶಾವ್ಗನ ಹಾಕ್ತಿೀವಿ ಎಲ್ಲಾನೂ ಮಾಡ್ತೀವ್ರೀ
ಹೌದಾ ಹೋಳ್ಗಿ ಹೆಂಗ್ ಮಾಡ್ತಾರಂತ ಹೇಳ್ತೀರ ನನ್ಗೆ ನೆಕ್ಸ್ಟ್ ಫೋನ್ ಹಚ್ಚಿದಾಗ ನೆಕ್ಸ್ಟ್ ಟೈಮ್ ಫೋನ್ ಹಚ್ಚಿದಾಗ ಹ ನಾನು ಸ್ವಲ್ಪ ಮಾಡೋದ ಕಲ್ಕೋತೀನಿ ಒಂದ್ಸರ್ತಿ ಮಾಡಿದ್ದೆ ಹುಳ್ಗಿ ಉರ್ಣಾನ ಅಳು ಸಕಬಿಟ್ಟಿತ್ತು ಗೊತ್ತಾ ಅ ಸ್ವಲ್ಪ ಹೆಂಗ ಕರೆಕ್ಟ್ ಆಗಿ ಆಗಂಗ ಮಾಡ್ತಾರ ಅಂತ ಹೇಳಿ ನನಗೆ ಸರಿ ಇಲ್ಲ ಬಾಯ್
ಬ
ಹ್ಮ್